ಹಲೋ ಹಾ ಆರಾಮಿದೀವ್ರಿ ನೀವ್ ಆರಾಮ ಇದ್ದರ
ಹಾ ನಾವನ್ ಆರಾಮಿದ್ದೇ ನೋಡ್ರಿ
ಹ್ಮ ಊಟ ಐತ್ರಿ
ಆ ಇನ್ನ ಇಲ್ಲ ಊಟ ಮಾಡತ್್ರೀ ನ ಅಡ್ಗಿನೇ ಮಾಡಿಿದರು
ಹೌದ್ರಿ ಏನ್ ಮಾಡ್ತವಿಿ
ಹಾ ಏನ್್ರ ಅ ಚಹ ತೋಸ್ ತಿನ್ಲ ನೋಡ್ರಿ ತ ಇನ್ನೆ
ಮತ್ತೆ ಹೆಂಗೀ ಹೆಂಗ್ ನಡಿತಾ ಇದ್ರಿ ಸಂಸಾರ
ಸಂಸಾರ ಎಲ್ಲಾ ಚೆನ್ನಾಗ್ ಮಾಡ್ತಿದೆ ನಿಮ್ ಸಂಸಾರ ಹೆಂಗ ಅದರಿೀ
ಆ ರೀ ಚೆನ್ನಾಗ ಐತ್ರಿ ಅದು ಕೂಡ
ಅದು ಕೂಡ ಚೆನ್ನಾಗೈಐತೆ ಏನಏನ್ ಮಾಡ್ಲಿ ನೀವೇನ್ ಮಾಡ ಅಡುಿಗೆಿ ಬಾಗ
ಟೊಮೆಟೊ ಪಲ್ಯ ರೈಸ್ ಮಾಡಿದೀವ್ರಿ
ಹೌದ್ರಿ ನಾವ ಇ ನ ಒಮ್ಮಿ ರೈಸ್ ಮಾಡ್ಯ್ರೀ
ಅದಾಗಿ
ಹ್ಮ
ಮತ್ತೆ ಎಲ್ರಿ ಏನ್ ಮಾಡ್ತಿದ್ರಿ ಮನೇೆಯಲ್ಲಿ
ಶಾ ಕೆ ಎಬಡಿ
ಹ ಚಾ ಆಗೇತ್ರಿ ಆ ಚಾ ಕುಡ್ದು ಹಂಗೆ ಹೊರಗಡೆ ಸ್ವ ಬಂದಿದ್ರಿ ನಾವ್ ಹಂಗೆ ಅಡ್ಡಾಡ್ತಾ ಇದೀವ್ರಿ ನಾನು
ಹ ಹ ಹೌದ್ರಿ ನಿಮ್ ಫ್ರೆಂಡ್ ಏನ್ ಮಾಡ್ತಾರೀ
ನಮ್ ಫ್ರೆಂಡ್ ಹಂಗೆ ವಾಕ್ ಮಾಡ್ತಾ ಇದ್ವಿ ನಾವ್ ಇಲ್ಲಿ ನಡ್ ನಡ್ಕೊಂಡು ಹೋಗ್ತಾ ಇದ್ವಿ ಹಂಗೆ ಫ್ರೀ ಇದವಲ್ರಿ ಅದಕ್ಕೆ ಕಾಲ್ ಮಾಡ್ತೀರಿ
ಹ ಎಲ್ಲಿ ವರ್ಕ್ ಮಾಡ್ತರಿ ನೀವು
ನಾವು ಕಾಲೇಜಲ್ಲಿ ಹೋಮಿಯೋಪತಿಯಲ್ಲೂ ವರ್ಕ್ ಮಾಡ್ತೀವ್ರಿ ಹೋಮ್ ಕೇರ್
ಹೊಮ್ ಕೇರ್ ಒಳಗಡೆ ಏನೇನ್ ಮಾಡ್ತಿರಿ ಇಲ್ಲಿ
ಇಲ್ಲ ರಿ ಡೈಲಿ ಸ್ವಲ್ಪ ವರ್ಕ್ ಇರತ್ತೆ ರಿ ಪೇಶೆಂಟ್ಗಳು ಬರುತಾರೆ ಅವ್ರಗ್ ನೋಡುದ್ರಿ ಟ್ರೀಟ್ ಮಾಡೋದು ಸ್ವಲ್ಪ ಮೆಡಿಸನ್ಸ್ ಇದ್ರೆ ಬರಿತಿವ್ ರೀ ಹಂಗೆ ಅವ್ರ ಹತ್ರ ಸ್ವಲ್ಪ್ ಮಾತಾಡ್ಕೊಂತ ಕೇಷ್ ಕೇಸ್ ಎಲ್ಲ ತಗೊಂತೀವಿ ಅ ಮೆಡಿಸಿನ್ಸ್ ಕೊಡ್ ಎಷ್ಟೇ ನೀವ್ ಎನ್ ಮಾಡ್ತೀರಿ ಡೈಲಿ
ನಾವು ಮೆಡಿಕಲ್ದು ವರ್ಕ್ ಮಾಡ್ತೀವಿ ನೋಡ್ರಿ
ಹೌದ ರೀ ಎಲ್ಲಿರಿ
ಇಲ್ಲಿ ನಮ್ದು ಊರಲ್ಲಿ ರಿ
ಹೌದ ರೀ ಹೆಂಗಿ ಯಕ ಅಲ್ಲೆಲ್ಲ ಮಳೆಲ್ಲ ಆಗಿದೆ ರಿ ಅಲ್ಲಿ
ಮಳೆ ಆಗಿಲ್ಲ ರೀ ನಿನ್ನೆ ಬಂದಿತ್ತು
ಹಾ
ಇವತ್ತಿನ ಮೋಡ ಆಗ್ಯದ ಬಂದಿಲ್ರಿ ಮಳೆ ಬಂದಿಲ್ಲ ಆದ್ರ
ಹೌದಾ ರೀ ಇನ್ನೆಲ್ಲಾ ಮಳೆ ಆಯ್ತ್ ನೋಡ್ರಿ ತುಂಬಾ
ಎಲ್ಲಿ ಎಲ್ಲಿರಿ ಯಾವ ಊರು ನಿಮ್ದ
ನಮ್ಮೂರ್ ಅದೇ ರೀ ನಮ್ಮೂರಲ್ಲಿ ಮಳೆ
ಹ್ಮ್ ಊರಲ್ ಅದರೆ ಮಳೆ
ಹಾ ರೀ ಧಾರ್ವಾಡ್ರಿ
ಧಾರ್ವಾಡ ರಿ
ಹೌದ್ರಿ
ಹ್ಮ್ ಹ್ಮ್ ಹ್ಮ್ ಅಲ್ಲಿ ಏನ್ರೀ ನೀವ್ ವರ್ಕ್ ಮಾಡದ್ ಈಗ ಹಾಸ್ಪಿಟ್ ಲಲ್ಲಿ
ಮತ್ತೆ ರೀ
ಈಗ ಅಲ್ಲೇ ಮಾಡ್ತೀರೆನ್ ಧಾರ್ವಾಡ್ದೇಗೆ
ಮತ್ತೇನ್ರಿ ಏನ್ ಮಾಡ್ತಿದಿರಾ
ಏನಿಲ್ಲಾ ನೋಡ್ರಿ ಚಾ ಮುಗೀತ್ ಇವಾಗ ಕೈ ತಕೊಂಡ್ ಬರ್ಲಕ್ಕೊಂಟಿವ್ರಿ ಕುಂತೀವಿ
ಹೌದಾ ರೀ ಚಾ
ಹಾ ನ ನಮ್ ತಂಗಿ ಮಾಡಿದ್ರಿ ನೊಂದು ಕರಿಶ್ಮಾ ಕಪೂರ್
ಹೌದೇ ಹೆಂಗಾರ ಚೆನ್ನಾಗಿದಾರ ಅವರು ಅವ್ರು ಮತ್ ಇನ್ನೇನ್ ಮಾಡ್ತಾರ್ ರಿ ಕಪೂರ್ ಅವ್ರು
ಕಪೂರ್ ಅವ್ರರು ನೋಡ್ರಿ ಅಂದ್ರ ಜಾಸ್ತಿ ಜಗಳಾನೆ ಮಾಡ್ತ ಹೋಡ್ರಿ ಅವರು
ಹೌದ್ರೀ ಮಾತ್ ಕೇಳವಲ್ರಿ ಎಲ್ಲದಕ್ಕೂ ವಾದ ಮಾಡ್ತಿರ್ವಿ ಅಲ್ರಿ ನೀವ್ ಸ್ವಲ್ಪ ಹೇಳ್ಬೇಕ್ರಿ ಬುದ್ಧಿ ಅವ್ರಿಗೆ
ಏನ್ರಿ
ಅವ್ರಿಗೆ ಸ್ವಲ್ಪ ನೀವ್ ಹೇಳ್ಬೇಕಕ್ ರಿ ಬುದ್ದಿನ ಒಳ್ಳೇದ ಹಂಗ್ ಮಾಡ್ರಿ ಹಿಂಗ ಮಾಡ್ರಿ ಹೌದಾರಿ
ಹಾ ರೀ
ಆಯ್ತ್ು ಬಿಟ್ರಿ ನಮ ಫ್ರೆಂಡ್ನ ಕಳಸ್ತೀನ್ರಿ ಸರಿ ಸ್ವಲ್ಪ ಬುದ್ಧಿ ಹೇಳಗ್ಗೆ
ಹಾ ಕಳ್ಸ್ರಿ ಕಲ್ಸ್ರಿ ಅಂದ್ರೆ ನಿವ್ ಫ್ರೆಂಡಿಗಾದ್ರೆ ಸ್ವಲ್ಪ ಅವರು ಮಣಿತಾರೀ ಹ್ಮ್
ಚೆನ್ನಾಗಿ ಹಕೊತಾರೆ
ಹಾ ರೀ
ಹೌದ್ರೀ ಹೌದು ನಮ್ ಫ್ರೆಂಡ್ ಕ್ಲಾಸ್ ನಾಗ ಹೇಳ್ಕೊಡ್ತಾರ ಮತ್ತರಿ
ಮತ್ರಿ ನಿಮ್ದು ಸ್ನ್ಪೂರ್ ಯಾವದ್ರಿ
ಸುಂದೂರು ಧಾರವಾಡ ರೀ
ಹ
ಹಲೋ ಧಾರ್ವಾಡ್ರಿ ನಮ್ ಸ್ವಂತೂರ್ ಹೌದ್ರಿ ಹ ರೀ ಎಲ್ಲಾ ಅಲ್ಲೇ ಧಾರ್ವಾಡಲ್ಲ ಮಾಡಿ ಅಲ್ಲೇ ಮುಗಿಸಕೊಂಡು ಅ ಅಲ್ಲ ವರ್ಕ್ ಮಾಡ್ತಾ ಇದನ್ರಿ ಬರ್ರ ಮತ್ತೆ ಊರಿಗೆ ಹೋಗಾದ್ರು ಕಡೆ ಬಂದ್ರೆ
ಏ ಬರ್ತೀವ್ರಿ ಬರ್ತೇವ್ರಿ ನಿಮ್ದ ಏನ ಫಂಕ್ಷನ್ ಇದ್ರ ಎಲ್ರ ಬರ್ತೀವಿ
ಹ ರೀ ಫಂಕ್ಷನ್ ಇಲ್ಲ ರೀ ಹಂಗೇನ ಇಲ್ ನೀವು್ ಸುಮ್ಮ್ನೆ ಬಂದ್ರರು ಕೂಡ ನಡೀದತ್ರಿ
ನಡಪಸ್ರಿ
ನರಿ
ಹೌದ್ರಿ ನಿಮ್ದ ಅಡ್ರೆಸ್ಗೊದಿಲ್ಲ ರೀ ಅಲ್ಲಿ ಬಂದ ನಿಮ್ದು ಕಾನ್
ನಾನು ಹೇಳ್ತೀನ್ಿ ರೀ ಯಾವಾಗ್ರರು ಮತ್ತೆ ಫೋನ್ ಮಾಡ್ತೀನಿಲ್ಲ ಅವಾಗ ಅಡ್ರೆಸ್ ಕಳ್ಸ್ಕೊಡ್ತೀನಿ ಇವ ಅಡ್ರೆಸ್ ಸಿಗ ಬಂದುಬ ಬಿಡ್ರಿ
ಹೌದ್ರ
ಹದ ಹ ನಿಮ್ ತಂಗಿ ಏನ್ ಓದಿದ್ರಿ
ಹ ನ ಇ ಕಶ್ಮಾ ಕಪೂರ್ ಅಂತಿನೇಳ
ಹೌದ್ರಿ ಅವ್ರ ಕಪೂರ್ ಅವ್ರ ಏನು ಹೋದ್ರೀ
ಕಪೂರ್ ಅವರು
ಹ
ಕರ್ಪೂರ ಅಲ್ಲ ರೀ ಕರ್ಪೂರ್
ಅದ ಕರ್ಪ್ಪರ ರೀ ಹೇಳಿದ್ದಾನ ಕರ್ಪೂರ ಅಲ್ಲ ರೀ
ಹೌದ್ರಿ
ಅದ
ಸ್ವಲ್ಪ ಕಳ್ಸಲಲ್ರಿ ನಾವಾಗ
ನೆಟ್ವರ್ಕ್ ಪ್ರಾಬ್ಲಮ್ ರೀ ಇಲ್ಲಿ
ಹೌದ್ರಿ
ತ್ತರಿ
ಕಪೂರ್ ಅವ್ರು ಈಗ ನೀಟ್ ಎಕ್ಸಾಮ್ ಬರ್ದ್ ಬಂದಾರ ಇನ್ನೇ ರಿಸಲ್ಟ್ ಏನೇನ ಆ್ತದ ಏನ ಗೊತ್ತಿಲ್ದ ಮತ್ತತ್ ಅದು ನೀಟಿಂದ ಬಂದ್ಮ್ಯಾ ಎಲ್ಲ ಅವರು ಡಿಸೈಡ್ ಮಾಡ್ತಾರೆ ಏನ್ ಮಾಡತ್ತಂತೆ
ಹ್ಮ ಡೇ ಪಾಪ ವರ್ಕ್ ಮಾತಬೇಕಾದ
ಹಾ ರೀ ವರ್ಕ್ ಮಾಡೋದಕ್ಕಿನ್ನ ಮಲ್ಲ ಜಾಸ್ತಿ ಜಗಳಾ ಆಡ್ತಾವಳ್ರಿ ಈಿ
ಹ ರೀ ಮತ್ತೆ ಮತ್ತೆ ಏನ್ ಮಾಡ್ತಿದ್ರಿ ಅವ್ರ ಕಪ್ಪೂರವರು ಕಪೂರ್ ಅವ್ರ ಏನ್ ಮಾಡ್ತಿದಾರೀ ೆ ಭಾಣ ಕುು ವ್ದಿ ಗಾಡಿ ಗ
ಮತ್ತತ್ ಮನ ವರ್ಸ್ ಗೊತ್ತನ ಮಾಹಿ ಕೂಡಕ್ ತ ಆಡ್ತಾಳಿ ನನ್ ಕೂಡ ಊಟ ಮಾಡೋದಕ್ ನನ್ ಕೂಡ ಜಗಳಾಡ್ದಾಡ್ರಿ
ಇು ಬರಿ ಹಿಂಂಗಗೆ ಮಾಡ್ತಾರ ಅನ್ಸತ್ರಿ ಅವ್ರ ಮನೇಲಿ
ಹಾ ಹಿಂಗೆ ಮಾಡ್ತಾರಿ ಫೋನ ಇನ್ ಸಲ ಹೊರ್ತ ಮುಂದ್ ಜೊತೆ ಜಗಳಾ ಆಡ್ತಾರ ನೋ
ಓ ಹೌದೇನ್ರರಿ ಬಾಳ ಉಚಿದಂಗ ಐತಲ್ರರಿ ಫೋನ್ದು
ಹ್ಮಂಗ್ರಿ
ಫೋನ್ ಬಿಟ್ಟ ಇರ್ತಾರೀ ಅವರು
ೋನ್ ಬಿಟ್ಟಿರಲ್ ನೋಡ್ರಿ ಒಟ್ಟ
ಹೌದ್ರಿ ಉಸಿರಗ್ ಫೋನ್ ಆಗ್ಬಿಟ್ಟೇತ್ತಲ್ರರಿ ಅವ್ರದ್ದು
ಹ್ಮ್ ರೀ
ಹ್ಮ್್ಮ
ಬರೀ ಜಗಳ ಜಗಳ ನೋಡ್ರಿ ಬರ
ಸ್ವಲ್ಪ ಅಡಗೆ ಮಾಡದೆಲ್ಲ ಹೇಳ್ಕೊಡ್ರಿ ಯಾವಾಗನ್ ಎಲ್ಪ್ ಆಗ್ತತ್ ರೀ ಅವ್ರಿಗೆ ನಾವೆಲ್ಲ ಬಂದಾಗ ಸ್ವಲ್ಪ ಓಡ್ದ ಕಲ್ಸ್ರಿ
ನಾನು ಹಿಮಾಲಯಕ್ಕೆ ಹೋತೀನಿ ನಾನು ಸಾಧು ಅಲಕ್ಕತನ್ಿ ಅಂತಲ್ಿ ನಾ ರೀ
ಒ ಸ್ವಲ್ಪ ಕೂುದ್ಬೇಕ್ರೀ ನೀವು ಹಂಗೆ
ಆ ನಿಮ್ ಫ್ರಂಡ್ ಅದಾರ ಅಲ್ರಿ ನಿಮ್ ಫ್ರೆಂಡಿಗೆ ಕಳ್ಸ್ರಿ ನೀವು ನಿಮ ಫ್ರೆಂಡ್ ಬರ್ರರಿ
ಆ
ಅಡ್ರೆಸ್ ಕೊಡ್ತೇನ್ೀ ಬಂದ್ ಎಷ್ಟ ಚಂದಾಕಿ ಈಗ ಒಂದ್ ಸ್ವಲ್ಪ ಹೋಗತಿದ್ದಿ ಬುದ್ಧಿ ಒಂದ ೇಟ್ ಹಾಕಿ ಹ ಏುವಲ್ಲ ಕದ್ದಿರದ್ರಿ
ಆಯ್ತ್ರಿ ಎಲ್ಲಾ ಎಲ್ಲ ಹೇಳಿ ಸ್ವಲ್ಪ ಒಳ್ಳೆ ರೀತಿಾಗಿ ಹೇಳ್ಕೊಟ್ಟು ಬರ್ತವ್ರಿ ನಾವು ಅವಾಗ ನೀವು ಸ್ವಲ್ಪ ಹೇಳ್ರಿ ಅವಾಗ ಮತ್ತೆ ಕೇಳಿಲ್ಲ ಅಂದ್ರೆ ಮತ್ತೆ ನೀವೇ ಟೀಟ್ಮೆಂನ ಕೊಡಿರಿ ನಾವು ಹಳ್ಕೊಿರ್ತವಲ್ಲ ಆ ಟೀಟೆಂಟ್ ರಿಪಟ್ ಮಾಡಬಿಡರಿ
ನಮ್ ಕೂಡ ಅವ್ರು ಜಾಸ್ತಿ ಬಂಡ್ ಮಾಡಕ್ ನಿಂತ ಮಾಡ್ಬಿಡ್ತಾರ ಸ್ಟಾರ್ಟ್ ಮಾಡ್ಬಿಡ್ತಾರ ಜಗಳ ಮಾಡಕೋದ
ಹ್ಮ್ ಹೌದ್ರಿ ಸ್ವಲ್ಪ ಹಂಗ ಇದ್ರೀ ಅವ್ರ
ಹೌದ್ರರಿ
ಯಾಕ್ರೀ ಅವವಾಗ ನಂಗೆ ಏನ್ರೀ ಅದು
ಏನ್
ಅವ್ರ ಹಂಗೆ ಏನ್ರಿ ಯಾವಾಗ್ಲ
ಹ್ಮ್ ಈಗ ಇಲ್ಲ ರೀ ಫಸ್ಟ್ ಇಯರ್ ಇಲ್ಲಾ ಸ್ಟಾರ್ಟಿಂಗ್ ಚಂದ ಇದ್ರರಿ ಯಾವಾಗ ಯಾವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬ ನೋಡ್ರಿ ಅಲ್ಲಿಿದ್ದಾನೆ ಸ್ವಲ್ಪ ಬದಲಾವಣೆ ಆಗಿದ್ದೇರಿೀ
ಹ್ಮ್ ಹ್ಮ್್ಮ
ಹ್ಮ್ ಅಲ್ಲೊಂದು ಸಮಸ್ಯೆ ಇದೆ ಅಂದಂಗಗೆ ಅದ್ರಲ್ಲಿ ಬದಲಾವಣೆ ಆಗಿದ್ರ ಅವ್ರ ಮೇಲೆ
ಸಮಸ್ಯೆನ ಅವ್ರೇ ಕ್ರಿಯೇಟ್ ಮಾಡಕತ್ತಾರೀ ಅವರು ಡೇ ಬೈ ಡೇ ದಿನ ದಿನಗಳಾಗ್ತಾ ದಿನಗಳು ಹೋಗ್ತಾ ಸಮಸ್ಯೆಗಳನ ಅವರೇ ಮಾಡ್ಕೊಂತ ಇದ್ದಾರಿಗ ಹ್ಮ್
ಹಾ ರೀ
ಮತ್ತೇರಿ ನ ರಾತ್ರಿ ಅಡಿಗೆ ಏನ್ರಿ
ರಾತ್ರಿ ಅಡುಗೆ ಎನ್ ರಾನ ಸಾಂಬಾರ ಉರುಳ್ಳಿಕಾಳ್ಪಲ್ಲೆ ಹಾ ಇಷ್ಟ ಆದ್ರ ಇವಾಗ ಹಾ ನಾ ಮಾಡ್ತೇನ್ರಿ ಉಷ್ಟು ಮಾಡ್ತೇನ್ರಿ
ಹೌದಾ ಏನನ್ ಮಾಡ್ತೀರಾ
ನಾ ರೊಟ್ಟಿ ಮಾಡ್ತೇನ್ರಿ ಅನ್ನ ಸಾಂಬಾರ್ ವೆಜ್ ನಾನ್ ವೆಜ್ ಇಡ್ಲಿ ದೋಸಾ ಹಾ
ಏನ್ ಸಕ್ಕತ್ ಸಕ್ಕತ್ ರೀ ನೀವ್ ಗ್ರೇಟ್ರೀ ನೀವು
ಅಂದ್ರೆ ರೊಟ್ಟಿನು ಮಾಡ್ತೀನಿ ಅಂದ್ರ ಚಪಾತಿ ಒಂದು ಬರಲ್ರರಿ ಅದು ಸ್ವಲ್ಪ ತಿಡ್ಲಕ್ ಹೋದ್ಗ ಪಾಕಿಸ್ತಾನ್ ಕಡೆ ಹಿಂಗೆಲ್ಲ ಹೋಗಿಬಿಡುತ್ತೆ ರಿ ಹಂಗಾಯ ಸ್ವಲ್ಪ ಬಿಟ್ಟಿದ್ರಿ ಅದಕ್ಕೆ
ಹೌದೌ ಟ್ರೈ ಮಾಡ್ತಾ ಇದ್ರೆ ಹಂಗೆ ಬರ್ತದ ಬಿಡ್ರಿ
ಹಾ ಬರ್ತ ಇದ್ರೆ ಅಂದ್ರೆಟ್ಟ ಸ್ವಲ್ಪ ಟ್ರೈ ಮಾಡ್ಬೇಕ್ರಿ ಜರ್ ಅದು ಒಂದು ಸ್ವಲ್ಪ ಇದಾದ್ರೆ ಇನ್ ಮನೆಗೆ
ಹ್ಮ್ ಅದ್ರು ಎಲ್ಲಾ ಮಾಡ್ತೀರಲ್ಲ ರೀ ರೀ ನಾನು ಅನ್ನ ಸಾಂಬಾರು ಚಪಾತಿ ಟೊಮೆಟ್ ಪಟ್ಟಪಲ್ಲೆ
ಹಾ ಮಾಡ್ತೀನ್ರಿ ಮತ್ತೆ ದೋಸೆ ಹಾ ಕಾಫಿ ಟೀ ದೋಸಾ
ಹಾ ರೀ ಹಾ ರೀ
ಹ ಟೊಮೆಟೊ ಬಾತ್ ಮಾಡಿದ್ದೇರಿ ನಾನು ಎರಡ್ ವಾರ ಹಿಂದೆ ಚೆನ್ನಾಗ್ ಆಗಿತ್ರಿ ಅದು ನಮ್ಮ್ ಫ್ರೆಂಡಿಗೆ ಇಷ್ಟ ಆಗಿತ್ತು ಅದು ಹಾ ರೀ ಅದು ರೆಸಿಪಿ ನನಗೆ ಗೊತ್ತಿರ್ಲ ರೀ ನಾನ್ ಟ್ರೈ ಮಾಡ್ದೇ ರೀ ಹಂಗೆ ಅನ್ನ ಚೆನ್ನಾಗಿ ಬಂದ್ಬಿಡ್ತ್ ರೀ ಅದು ನಮ್ಮ ಫ್ರೆಂಡಿಗೆ ಫುಲ್ ಇಷ್ಟ ಆಗ್ಬಿಟಿತ್ ರೀ ಅದು
ಹಾ ರೀ ಮಾಡ್ಬೇಕಂತ ಮಾಡಿದ್ರ ಚಂದ ಆಗಲ್ರಿ ಅದು ಹೆಂಗನ ಆಗಲ್ದಂತ ಮಾಡ್ತೀವ್ ನೋಡ್ರಿ ಅದೇ ಮಸ್ತ್
ಹಾ ಹೌದ್ರಿ ಹಂಗೆ ಚೆನ್ನಾಗ್ ಆಗಿತ್ರಿ ನಿಮಗೆ ಯಾವಗ ಬರ್ತಿರಲ್ರರಿ ಅವಾಗ ನಿಮಗೂ ನೋಡ್ರಿ ಟೇಸ್ಟ್ ಹೆಂಗಿ
ಹಾ ಹಾ ರೀ ಮಾಡ್ ಮಾಡಿಕೊಡ್ತರಿಲ್ರಿ ನೀವು
ಹೇ ಮಾಡ್ಕೊಡ್ತೀನ್ ರೀ ನಿಮಿಗಿಲ್ಲ ಅಂತಿನ
ಹೌದ ಸರೇ ರಿ ಮಾಡಕೊಡ್ಬೇಕ್ ನೋಡ್ರಿ ಇಷ್ಟೇ ಹೇಳಿ ಹೊಟ್ಟೆ ತುಂಬ್ಸದಲ್ಲ
ಇಲ್ಲ ರೀ ಪಕ್ಕ ಮಾಡ್ಕೊಡ್ತನ್ರಿ ಪಾ ಮಾಡ್ಕೊಡ್ತೀನ್ ರೀ ನಾನ್ ನಿಮ್ಗೆ ಹೂ ರೀ
ಸರಿ ರೀ ಸರಿ ರೀ ಬರ್ತಿ ತಗೋರಿ ನಾವ್ ಬಂದ್ ಕಾಲ್ ಮಾಡಿತಿವಿ ತಗೋರೀ ನಿಮಗೆ ಸರಿ ನೀ
ಹಾ ಸರಿ ರೀ ಸರಿ ರೀ ಹೌದ್ರಿ ಬೈ ರೀ ಹಾ ರೀ ಇಡ್ರಿ ಬೈ